ಏನ್ ಮಾಡ್ತಿದ್ ಮೇಡಮ್.
ಏನ ಇಲ್ಲ ಮೇಡಮ್ ಅಡ್ಗೆ ಮಾಡ್ತಿದವಿ ನೀವ ಏನ್ ಮಾಡ್ತಿದ್ದೀರಾ.
ಹ ನಾವು ಕಾಫಿ ಕುಡಿತಾಕೋತಿದ್ವಿ. ಹ್ಮ್.
ಮತ್ತೆ ನಮ್ಮನ್ ಕರಿ ಅಲ್ವಾ.
ಬನ್ನಿ ಕಕ ಕುಡಿಯಣ.
ಹಾ ಹಾ ಆಗ್ಲಿ ಏನ್ ವರ್ಕ್ ಮಾಡಿದ್ರಿ ಇವತ್ತು.
ಇವತ್ತು ವರ್ಕೆನು ಇಲ್ಲ. ಹ್ಮ್ ನನ್ ಫ್ರೆಂಡ್ಸ್ ಜೊತೆ ಬರಿ ಮಾತಾಡದೇ ಆಯ್ತು. ಮನೆಗೆರಡು ನೆಂಟರು ಬೇರೆ ಬಂದಿದ್ರೆ ಅವ್ರ ಜೊತೆ ಟೈಮ್ ಪಾಸ್ ಮಾಡದ. ಅ ಅ.
ಹ್ಮ್ ಹ್ಮ್ ಎೆಂಟರು ಬಂದಿದಾರಾ ಯಾರು.
ಏ ಇಲ್ ಪಕ್ಕದ್ ಮನೆಯವರೇ ಬಂದಿದ್ರು ಮನೆಗೆ. ಅವರು ಬೆಡಗ್. ಗೆ ಬಂದರು ಸಂಜೆ ಐದು ಗಂಟೆವರೆಗೂ ಹೋಗ್ಲಿನ್ನ. ಇವತ್ತು ನಿದ್ದೆ ಕೂಡ ಮಾಡಿಲ್ಲ.
ಹ.
ಇವತ್ ನಿದ್ದೇನು ಮಾಡಿಲ್ಲ ಅಷ್ಟು ಮಾತಾಡಿದೀವಿ.
ಹ್ಮ್ ಮತ್ತೆ ನೆಂಟ್ರಗ್ ಏನ್ ಸ್ಪೆಷಲ್ ಮಾಡಿದ್ರಿ.
ಅವರು ಏನು ತಿನ್ಲಿಲ್ಲ ಏನಿಲ್ಲ ಬರಿ ಹಾಲ್ ಕೊಡುದ್ರು ಅಷ್ಟೇ.
ಹ್ಮ. ಹ್ಮತ್ತ. ಏನ್ ಮೇಡಮ್ ಸಮಾಚಾರ.
ಮಾಡತಿದ್ದೀರಾ
ನಾನು ಅಡ್ಗೆ ಮಾಡ್ತಾ ಇದ್ದೀನಿ
ಏನ್ ಅಡ್ಗೆ
ಹ
ಹ ಹೊಲದ್ ಸೊಪ್ಪ ಏನು ಮಾರ್ಕೆಟ್ ಅಲ್ಲಿ ಸಿಗತಾಗ
ಹಾ ಮಾರ್ಕೆಟ್ ಹ ಸಿ ಇಗತ್ತ
ಹ ನಿಮ್ಮ್ ೂರಿಗೆಲ್ಲ ಬರುತ್ತಾ ಸೊಪ್ಪಲ್ಲ
ಹಾ ಬರುತ್ತೆ ನಮ್ಮೂರಿಗೆ ಮನೆ ಹತ್ರನೇ ಬರುತ್ತೆ
ಹ್ಮ್ ಯಾವ್ ತರ ಸೊಪ್ಪ ತಗೊಂಡಿದೀನ
ಇದು ಮೆಂತೆ ಪಲ್ಕ ಹ್ಮ್
ಸೊಪ್ಪ ಎಲ್ಲಾ ಹೇಳ್ತಿ ಒಳ್ಳೇದು ತಿನ್ನಿ ಚೆನ್ನಾಗಿ
ಹ್ಮ ನಮ್ ನಮ್ಗೆ ಡಾಕ್ಟರ್ ಹೇಳಿದ್ರು ಡೈಲಿ ತಿಂತಿ ನೀವು ಅಂತ
ಹ್ಮ್
ಆ
ನಿಮ್ಮ್ಜ್ಜಿ ಬಂದಿದ್ರಲ್ವಾ ಮನೆಗೆ ಅವರು ಆರಾಮಾಯ್ತಾ
ಹಾ ಅಜ್ಜಿ ಆರಾಮಾಗಿದ್ದಾರೆ ಆದ್ರೆ ಹೊಲ್ಕ್ ಹೋದ್ರು ಇವತ್ತು ಮತ್ತೆ
ಯಾಕೆ
ಸ್ವಲ್ಪ ಚೆನ್ನಾಗಗಿದ್ದೀನಿ ಅಂತ ಹೋದ್ರು ಅವರಿಗೆ ಮೊಮ್ಮಕ್ಕಳನು ಸತೆೇನ ಬಿಟ್ಟೀರಾ ಕಾಲ ಮೇಡಮ್
ಗ್ಲುಕೋಫ್ಯಾಕ್ ಇವಾ ಹ
ನಾಳೆ ಬರ್ತೀನಿ ಅಂತ ಹೇಳಿದಿದ್ದಾರೆ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ಬೇಕು
ಹ್ಮ್
ಮತ್ತೆ ನೀವೇನ್ ಮಾಡ್ತಿದ್ದೀರಾ ಅಡ್ಗೆ ಮಾಡಲ್ವಾ ನೀವು
ಅದೇ ಇವಾಗ ಬೆಳಗ್ಗೆ ಮುದ್ದೆ ಮಾಡಿದ್ವಿ ಸೊ ಇವಾಗ ಚಿತ್ರಾನ್ನ ಏನಾದ್ರು ಮಾಡ ಮಾಡೋಣ ಅಂತ
ಹ್ಮ ಇನ್ನ ಹೋಗಿಲ್ಲ ಅ ಅಡ್ಗೆ ಮನೆ ಕಡೆ
ಇಲ್ಲ ಇವಾಗ ಪೂಜೆ ಮಾಡ್ತಾರೆ ನಮ್ಮಮ್ಮ ನಾವು ಅಡ್ಗೆ ಮಾಡ್ಬೇಕು
ಹಾ ಇವತ್ ಯಾವ ಪೂಜೆ
ಈಗ ಸಂಜೆ ಪೂಜೆ ಮಾಡ್ತೀವಿ ನಾವು
ಡೈಲಿ ಮಾಡ್ತೀರಾ
ಹಾ ನೀವ್ ಮಾಡಲ್ವಾ
ಮಾಡ್ತವಿ
ಹಾ
ನಮ್ದ್ ಬೆಳಗ್ಗೆ ಸಾಯಂಕಾಲ
ಹ ನಾವವು ಬೆಳಗ್ಗೆ ಏನ್ ಮಾಡಲ್ಲ
ಹ್ಮ್
ಇವಾಗ ಮಾಡ್ತಿವಷ್ಟೆ ಹ್ಮ್ ಬಿಡಿ ಜಾಸ್ತಿ ದೇವರು ಹೊರಗೆ ಕೊಡ್ತೇನೆ
ಹ್ಮ್ ಕೊಟ್ಟಿದ್ದಾರೆ ಮೇಡಮ್
ಹಾ
ಇನ್ನೊಂದು ಸ್ವಲ್ಪ ಕೊಡ್ಲಿ ಅಂತ ಬಿಡ್ಕೊಳ್ತಾ ಇದ್ವಿ
ಹ
ಮತ್ತೆ
ಮತ್ತೆ ಶನಿದೇವ್ರಿಗೆ ಹೋಗಿದ್ರ ಹ್ಮ್
ಮಂತ್ರಾಲಯ ಬರ್ತೀರಾ ಅನ್ವಿ
ಏ ಇಲ್ಲ ಮೇಡಮ್ ಇವಾಗ ಸದ್ಯಕ್ಕ ಆಗಲ್ಲ ದುಡ್ನ್ ಸ್ವಲ್ಪ ಸಮಸ್ಯೆ ಆ ಹಂಗತೇವೆ
ಹ ಹಾ
ಹ್ಮ ಇನ್ನೊಂದ್ ತಿಂಗಳ ಎಲ್ಲೂ ಹೋಗ್ಬಾರ್ದು ಅನ್ಕೊಂಡೀ
ಹೌದಾ ನಾ ಹೋಗೋಣ ಅಂತ ತಾ ಇದ್ವಿ ಅದ್ಕ ಕೇಳಿದ್ವಿ ನಿಮ್ಮನ್ನ
ಹ್ಮ್
ಮತ್ತೆ ನಿನ್ನೆ ಖಾಲೆ ಮಾಡಿಲ್ಲ ನೀವು ನಾನು ಅನ್ಲೈನಿಗೆ ಬಂದಿಲ್ಲ
ಹ ನೀವು ಸ್ವಲ್ಪ ಹುಷಾರಿಲ್ಲ ಅಂದ್ರಲ್ಲ ಅದ್ಕ ಸುಮ್ಮನೆ ಅದೇ ಪ್ರಾಪರ್ಟಿ ಸಪ್ ಮಾಡಕ್ ಬೇಡ ಅ
ಹ್ಮ ಹಾ ಹ್ಮ್
ನೀವ ಹೋಗಿದ್ರ ಹಾಸ್ಪಿಟ್ಲಿಗೆ
ಹ್ಮ್ ಹೋಗಿದ್ವಿ
ಹಾ
ಏನ್ಂತಾರೆ ಮೇಡಮ್ ಬರೀ ಇಂಜೆಕ್ಷನ್ ಮಾಡ್ತಾರೆ ಮಾತ್ರೆ ಕೊಡ್ತಾರೆ
ಹ್ಮ್
ಅಷ್ಟೇ ಚೆನ್ನಾಗ್ ತಿನ್ದ್ರಿ ಅಂತ ನಮ್ಮ ಹತ್ರ ಇರುತ್ತೆ ತಿನ್ ಮಾಡ್ಕೊಳ್ಳದು ಇಂಪ್ರೂವ್ ಮಾಡ್ಕೊಡ್ರ ಡ್
ಹ್ಮ್ ಹ್ಮ್ ನೀವ್ ಈ ಫ್ರಿಜ ಅಲ್ಲಿ ಇರೋದಲ್ಲ ತಿನ್ನದ ಬಿಡಿ
ಹ್ಮ್ ನಾನ್ ಬಿಟ್ ಬಿಟ್ಟಿದ್ದೀನಿ ಮೇಡಮ್ ಅಂದೆ ಒಂದ್ ವೀಕ್ ಆಯ್ತು ನಾನು ಅದನ್ ಮುಟ್ಟೆ ಇಲ್ಲ ನಾನು
ಹ್ಮ್ ಬರೀ ಆರ್ಟಿಫಿಶಿಯಲ್ ಜ್ಯೂಸ್ ಕುಡಿಯೋದು ಆಮೇಲೆ ಗೋಬಿ ಕವಾ ದ ತಿನ್ನಗೆ ಹ್ಮ ಉ್ದನ್ನೆಲ್ಲ ತಿನ್ಬೇಡಿ
ಬಿಡಿ ಮೇಡಮ್ ಇರೋದಂದ ದಿನ ಸಾಯೋದಂದ ದಿನ ತಿಂದು ಎಂಜಾಯ್ ಮಾಡ್ಕೊಂಡ್ ಹೋಗೋಣ
ಹಣೆ ಬರ ಗಟ್ಟಿ ಇದೆ ಅಂತ ಬಂಡೆಗೆ ತಲೆ ತಸ್ಕೊಂಡು ಅ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ
ಹನೆ ಬರಹ ಗಟ್ಟಿ ಇದೆ ಅಂತ ಬಂಡೆಗೆ ಹೆಂಗ ಕತ್ಕೊಳಲ್ಲ ಹೋಗಿ ಅದಕ್ಕದ್ರ ಸಣ್ಣ ಬಂಡೆ ಗೊತ್ತ ಕತ್ಕೊಂತೀವಿ ಅಷ್ಟೇ ನೋಡಣನ್ ಟ್ರೈ ಮಾಡೋಣ ಅಂತ ಮತ್ತೆ ನಿಮ್ಮಮ್ಮಾರ್ ಊಗ್ ಹೋಗಿದಲ್ ಬಂದ್ರ
ಹಾ ಬಂದ್ರು
ಯಾವಾಗ ಬಂದ್ರು
ನಿನ್ನೆ ಮೂರವರೆಗೆ ಬಂದರು
ಹೌದಾ
ಹ್ಮ್
ಮತ್ತೆ ಇವಾಗೆಲ್ಲ ಅವರೇ ಮಾಡ್ತಾರೆ ಕೆಲ್ಸ ಎಲ್ಲ
ಏ ನಮ್ಮಮ್ಮ ಇತ್ತೀಚಿ ತುಂಬಾ ಸೋಂಬೇರಿ ಸೋಂಬೇರಿ ಆಗ್ಬಿಟ್ಟಿದ್ದಾರೆ
ಓ ಏನ್ ಉಲ್ಟಾ ಆಗಿದೆ ನಿಮ್ಮ್ನೇಲಿ ನಮ್ಮನೇಲಿ
ಹೌ ನಮ್ಮಮ್ಮ ಅಂತ ಸಿಕ್ಕ ಪಟ್ಟೆ ಸೋಂಬೇರೆ ಅವರ್ದು ಏನ್ ಕೆಲಸ ಇಲ್ಲ ಬೆಳಗ್ಗೆ ಎಂು ಗಂಟೆಗೆ ಎ್ದಾರೆ
ಹ್ಮ್
ಜ್ಯೋತಿಷ್ಯ ಭವಿಷ್ಯ ಅಂತ ಹತ್ ಗಂಟೆವರೆಗೂ ಮಿಸ್ ಕಾಡಲ್ಲ ನಾ ಅಡ್ಗೆ ಮಾಡಿ ಕಷ್ಟ ಮುಸ್ತ್ರ ಬಾಗ್ಲು ಎಲ್ಲಾ ಕೆಲ್ಸ ಮಾಡಿ ಊಟ ತೊಂಡು ಮುಂದ ಇಡ್ಬೇಕು ಅದು ನುಣಬಟ್ಟ ಕರಗಸ್ಕಣಕ್ಕೆ ಅವ್ರ ಮನೆ ಇವ್ರ ಮನೆ ಅಂತಂದ ಉಂಟೋಗ್ತ
ಹೌದಾ ನಮ್ಮಮ್ಮ ಪಾಪ ಮೇಡಮ್
ಹ್ಮ್ ಅಲ್ಲಿಂದ ಬಂತ ಅಷ್ಟ ನ ನಿದ್ದೆ ಮಾಡ್ತಾರೆ ಆಮೇಲೆ ಕಾಫಿ ಎಲ್ಲಾ ಮಾಡ್ಕೊಡ್ಬೇಕು ಮುಂದಕ್ಕೆ ಆಮೇಲೆ ಸ್ವಲ್ಪ ಮುಸ್ರ ಇಸ್ರೆ ಇದ್ರೆ ತೊಳದ್ ಬಿಟ್ಟು ಮತ ಮತ್ತೆ ಮಲ್ಕೊಂತಾರೆ
ಹ್ಮ
ಮತ್ತೆ ನಾವೆಲ್ಲಾ ಅಡ್ಗೆ ಎಲ್ಲ ಮಾಡಿ ಮತ್ತೆ ಊಟಕ್ಕೆ ಇಡಬೇಕು ಮತ್ತೆ ಉಂಡ ತಕ್ಷಣ ಹಸ್ಕೊಡ್ತೀನಿ ಹಂಗೆ ಮಲ್ಕೋ ಬಿಡ್ತಾರೆ ನು
ಹೌದಾ ನಮ್ಮಮ್ಮ ಇವಾಗ ಬಾಳ ಮುಂಚೆ ಸೋಂಬೇರಿ ಆಗಿದ್ರು
ಹ್ಮ
ಸಿಕ್ಸ್ ಮಂತ್ ಇಂದ ಇವಾಗ ತುಂಬಾ ಒಳ್ಳೆಯರಾಗಿದ್ದಾರೆ
ನೋಡಿ ತುಂಬಾ ಒಳ್ಳೇರ್ ಆಗ್ಬಿಟ್ಟಿದ್ದಾರೆ
ಮ ಇವಾಗಂತೂ ತ್ರೀ ಮಂತ್ಸ್ ಇಂದ ಫುಲ್ ಒಳ್ಳೇರಾಗಬಿಟ್ಟಿದಿದ್ದಾರೆ ಒಂದ್ ಕೆಲ್ಸ ಮಾಡ್ತಲ್ಲ ಮೇಡಮ್ ಹತ್ತು ಗಂಟೆಗೆ ಎಬ್ರ ಸರಿ ಅ ಇಲ್ಲ ನಾನೇ ನಾನಾಗ ನಾನೇ ಎದ್ದಾಳ್ತೀನಿ
ನೋಡಿ ಹತ್ ಗಂಟೆಗೆ ಎದ್ದಂತಿದೆ ಎಷ್ಟು ಅದೃಷ್ಟ ಮಾಡಿದ್ದೀರಾ ನಾ ಆರು ಗಂಟೆಗೆ ಎದ್ದಳ್ಬೇಕು
ಇದ್ದಳದು ಅವ್ರೇ ಅವರೇನು ಇಬ್ಬರೂ ಸಲ್ಲ ಇದ್ದಾಳಮ್ಮ ಅಂತ
ಹ್ಮ್
ಹ್ಮ್ ಅಡ್ಗೆ ಎಲ್ಲ ಮಾಡಿಟ್ಟಿರ್ತಾರೆ ಎದ್ದು ಮುಖ ತೊಳ್ಕೊಂಬಂದು ಊಟ ಮಾಡೋದಷ್ಟೇ ಊಟ ಮಾಡಿದ ತಕ್ಷಣಕ್ಕೆ ಅವಾಗ ಕಾಫೆ ಕಾಸ ಕೊಡ್ತಾರೆ ಕಾಫಿ ಕುೂಡ್ದು ಮತ್ತೆ ನಮ್ ದೊಡಮರ್ ಮನೆ ಇದೆಮ್ ದೊಡಮ್ಮೋರ್ ಮನೆ ಹತ್ರ ಹೋಗಿ ನಾಲ್ಕಕ್ ಗಂಟೆವರೆಗೂ ಅಲ್ಲಿ ಮಜಾ ಮಾಡಿ ನಮ್ಮ ಅಕ್ಕ ಅಲ್ಲಿ ಮಧ್ಯಾಹ್ನ ಊಟಕ್ಕೆ ಇಟ್ಕೊಡ್ತಾರೆ ಇಲ್ಲ ಕಾಫಿ ಗಿಫಿ ಮಾಡ್ಕೊಡ್ತಾರೆ ಕುಡಿದು ಊಟ ಮಾಡ್ಕೊಂಡ್ ಮತ್ತೆ
ಹ್ಮ್ ಗತ್ತ ಗತ ಹ
ಬಂದ ಒಂದ್ ಸ್ವಲ್ಪ ಕಸ ಕುಡಸ್ತೀನಿ ಸಂಜೆ ಪಾತ್ ಇದ್ರೆ ತೊಳೆ ತೀನಿ ಇಲ್ಲ ಅಷ್ಟೊತ್ತಿಗೆ ಏನಾದ್ರು ಇವಾಗ ಸಂಜೆಯಿಂದ ಹುಷಾರ್ಲ್ದಂಗ ಆಗ್ತಿದೆ ಈಗೊಂದ ವಾರದಿಂದ
ಹ
ಹುಷಾರಿಲ್ಲ ಅಂದ್ರೆ ಅವರೇ ಮತ್ತೆ ಮಾಡ್ತಾರೆ ಪಾತ್ರೆನ ಅವರೇ ತೊಳಿತಾರೆ
ಹಾ
ಹ್ಮ ವಾರ ಬಂತು ಅಂದ್ರೆ ಎಲ್ಲಾ ಅವರ ಎಲ್ಲಾ ಕ್ಲೀನ್ ಮಾಡಕೊಟ್ಟು ನೀರ್ ಕಾಯಸಿ ಕೊ ಡ್ತಾರೆ ಸ್ನಾನ ಮಾಡೋದಿಕ್ಕೆ ಬಾಳ ಒಳ್ಳೇದಾಗಿದ್ದಾರೆ ನಮ್ಮಮ್ಮ ಮಲ್ಗದೇ ಇಲ್ಲ ಪಾಪ ಆರ್ ಗಂಟೆೆಗೆ ಇದ್ದರು
ದೇವ್ರ ಒಳ್ಳೆ ಬುದ್ಧಿ ಕೊಟ್ಟಿನ್ ಬಿಟ್ರಿ ಹಿಂಗಗೆ ಎಲ್ಲಿ
ಹ್ಮ್ ಮುಂಚೆ ಬಾಳ ನಮ್ಮಮ್ಮ ನಿಮ್ಮಮ್ಮಗಿಂತ ಸೋಂಬೇರಿ ಮೇಡಮ್
ಹಾ
ಹ್ಮ್ ಒಂದ್ ಕೆಲ್ಸ ಮಾಡ್ತಿರ್ಲಿಲ್ಲ ಎದ್ದಳದಿಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಅಮ್ಮನ್ ಕೈಲಿ
ಹ್ಮ್ ಹ್ಮ್
ಅಂದ್ರಿ ಇವಾಗ ಎಲ್ಲಾ ಕೆಲ್ಸ ಮಾಡ್ತಾರ
ಹ್ಮ್
ಅದೇ ನಿಮ್ಮ ಮುನ್ ಬುದ್ಧಿ ನಮ್ಮಮ್ಮಂಗ್ ಬಂದಿದೆ ನಮ್ಮ ಮುನ್ ಬುದ್ಧಿ ನಿಮ್ಮ ಮುಂಗ ಹೋಗ
ಸ ಯ ಮ ಪ ಲ್ಲ ರಿವರ್ಸ್ ಆಗ್ಬಿಟ್ಟ ಹನ್
ಹಾ ನೀವು ಮುಂಚೆ ಎಂಟು ಗಂಟೆಗೆ ಎದ್ದಾಳ್ತಿದ್ರಿ ಒಂಬತ್ ಗಂಟೆಗೆ
ಹೌದೌದು
ಇವಾಗ ನಾವ್ ಆತರ ಇದ್ದ ಹೇಳ್ತಿದೀವಿ ಅಷ್ಟೇ ಮೇಡಮ್ ಅದನ್ನೇ ಕನ್ ಕರ್ಮ ಅನ್ನೋದು
ಹ ಹ
ಮತ್ತೆ ಮೇಡಮ್ ಕಾಫಿ ಆಯ್ತಾ ಹ್ಮ್
ಹಾ ಮಾಡ್ಬೇಕು
ಹಲೋ
ಹ
ಹಲೋ
ಹಲ
ಕಾಫಿ ಆಯ್ತಾ ಮೇಡಮ್
ಮತ್ತವಿ ನೀವಾಗ
ಮತ್ತೆ ಹ ನನ್ ತಮ್ಮ ಬಂದಿದ್ದಾನೆ ಮನೆಗೆ
ನಾೆ ನಾಳೆ